ಹಾ ಕೇಳ್ಸ್ತಿದೇನಾ ನಿಮ್ಗೆ
ಕೇಳ್ಸ್ತಿದೆ ನಿಮ್ಗೆ ಕೇಳಸ್ತಿದೆಯಾ
ಹಾ ಕೇಳಸ್ತಿದ್ಯಾ ನನ್ ಮಾತ್ ಕೇಳಸ್ತೀದೆ ಅಲ್ವಾ ನಿಮ್ಗೆ
ಹ ಕೇಳಸ್ತೀದೆ ಊಟ ಆಯ್ತಾ ಹ ನಾವ್ ಮಾಡಿದ್ವಿ ನೀವ್ ಮಾಡಿದ್ರ
ನಾವು ಮಾಡದ್ವಿ ನೋಡಿ.
ಏನ್ ಮಾಡಿದ್ರಿ ಊಟ ಇವತ್ತು ರಾತ್ರಿ
ಇವತ್ತು ಮುದ್ದೆ ಮತ್ತೆ ಕೋಳಿ ಸಾಂಬಾರ್ ಮಾಡಿದ್ವಿ.
ಹೌ ಕೊಳಿ ಸಾಂಬರ್ ಈವತ್ ತು ಸ್ಪೆಷಲ್ ಏನಿತ್ತು
ಹ ನಮ್ದು ಪರೀಕ್ಷೆ ಇದ್ವು ಇವತ್ತು ಪರೀಕ್ಷೆ ಮುಗಸಕೊಂಡ ಬಂದ ಮೇಲೆ ಸ್ವಲ್ಪ ಏನೋ ಬೇರೆ ತರ ತಿನ್ಬೇಕ ಅನಿಸ್ತು, ಅದೀಕ್ಕೆ ಕೋಳಿ ಸಾಂಬರ್ ಮತ್ತೆ ಮುದ್ದೆ ಮಾಡ್ಕೊಂಡ್ ತಿಂದ್ವಿ ನೋಡಿ
ಹಾ ಹೌದಾ.... ಪರೀಕ್ಷೆ ಎಗ್ ಆಯ್ತು ನಾವು ಟಮಾಟೊ ಗೊಜ್ಜು ಮತ್ತೆ ಚಪಾತಿ ಮಾಡಿದ್ವಿ.
ಹೌದ.
ಹ್ಮ್. ನೀವ್ ಯಾವಾಗಾದ್ರೂ ತಿಂದ್ದಿದಿರ ಟಮಾಟೊ ಗೊಜ್ಜು ಚಪಾತಿ ಟಿ ಕಮ್ ಇನ್ ಸೇ
ಎನಿಲ್ಲ ನೋಡಿ ನಾನು ನೀವು ಹೇಳ್ತಿರೋದೆ, ಇವತ್ ಕೇಳಸ್ಕೊತಿದೀನಿ ನಾನು.
ಹೌದಾ.
ಹಾ ಅದ ಅನ್ನಕ್ ತಿಂತಾರೆ. ಜಾಸ್ತಿನ ಮನೇಲೆಲ್ಲಾ, ಚಪಾತಿಗೆನ್ ತಿನ್ನಲ್ಲ ಅದ್ನ್ನ.
ಹೌದಾ ಆದ್ರೆ ನಮ್ ಕಡೆ ಎಲ್ಲ ಚಪಾತಿ ಗಟ್ಟಿಗೆ ತುಂಬಾ ತಿಂತಾರೆ ಇದ್ನ್ನ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಾರೂ ರುಚಿ ನೋಡಿ
ಹ್ಮ ನೋಡ್ಬೇಕು, ನೀವ್ ಹೇಳಿದ್ಮೆಲೆ ಮತ್ತೆ ಇವಾಗ ಮಾಡ್ಕೊಂಡ್ ತಿಂತೀನ್ ನೋಡಿ.
ಹಾ ತಿನ್ನಿ ಒಂದ್ಸಲ ಚೆನ್ನಾಗಿರುತ್ತೆ.
ಹ್ಮ್
ಮತ್ತೆ ಅಡಿಗೆ ನೀವೇ ಮಾಡಿದ್ರಾ ಕೋಳಿ ಸಾಂಬಾರು
ಅದ್ ನಮ್ಗೆಲ್ಲ ಬರಲ್ಲ ಮಾಡಕೆನ ಅದು ಮಾಂಸ ಎಲ್ಲಾ ಮನೇಲ ಮಾಡಿದ್ರು.
. ಮತ್ತೆ ಇವತ್ತಿನ್ ದಿನಚರ್ಯ ಹೇಗಿತ್ತು ನಿಮ್
ಹೂ ಅದೇ ಪರೀಕ್ಷೆ ಇದ್ವಲ್ವಾ, ಆ ಪರೀಕ್ಷೆಗೆ ತಯಾರಿಯಾಗಿ ಬೆಳಿಗ್ಗೆ ಎಲ್ಲಾ ಮತ್ತೆ ಮಧ್ಯಾಹ್ನ, ಮಧ್ಯಾಹ್ನ ಇತ್ತು ನಮ್ದು ಪರೀಕ್ಷೆ ಮಧ್ಯಾಹ್ನ ಮುಗಸ್ಕೊಂಡ್ ಬಂದಿದೀವಿ ನೋಡಿ, ಮುಗಸ್ಕೊಂಡ್ ಬಂದ್ ಸುಮ್ನೆ ಕರೆಯಲ್ಲಿ ಮಾತಾಡೋದ್ ಇದೆ ಆಯ್ತು ನಂದು.
ಹೌದ್
ನಿಂಗ್ ಹೇಗಿತ್ತಮ್ಮ ಪೇನ್?
ನಮ್ದು ಇವತ್ತು ಎಲ್ಲಾ ಹೊರಗಡೆ ಸುತ್ತೋದೇ ಆಯ್ತು, ಬೆಳಗಿಂದ. ಅಂದ್ರೆ ಏನ ಹ್ಮ ಹಳೆ ಗೆಳೆಯರೆಲ್ಲ ಸಿಕ್ಕಿದ್ದು
ಅವ್ರ್ ಜೊತೆ ಹೀಗೆ ಹೊರಗಡೆ ಹೋಗಿದ್ವಿ. ಸುತ್ತಾಡಕ್ಕೆ.
ಹ್ಮ್
ತುಂಬಾ ಚೆನ್ನಾಗಿತ್ತು ಹೀಗೆ ಬೆಳಗ್ಗಿಂದ ಸಂಜೆವರೆಗೂ ಕಾಲಂ ಕಲಿತು.
ಈಗ ಬಂದು ರೆಸ್ಟ್ ಮಾಡ್ತಾ ಇದ್ವಿ.
ಒಳ್ಳೆದೆ ಆಯ್ತು ಬಿಡಿ ಸ್ನೇಹಿತರ ಅಂತೆ ಜೊತೆಗೆ ಹೋಗಿದ್ದು.
ಹಾ ಹೌದು ತುಂಬಾ ದಿನಗಳ ನಂತರ ಹೋಗಿದ್ವಿ ಎಲ್ಲಾ
ಹಾ ಕೆಲೊಬ್ರು ಸಿಗೋದೇ ಇಲ್ಲ ಅಂತಾರೆ ಅಲ್ವಾ ನಿಮ್ಗೆ ಯಾವತ್ತಾದ್ರೂ ಹಂಗ್ ಅನ್ಸಿದ್ ಪರ ಇಷ್ಟ
ಹ್ಮ್ ಹೌದು.
ನಿಮ್ಗೆ ಯಾವ ತರದ್ ಹಾಡು ಕೇಳೋಕೆ ಇಷ್ಟಪಡ್ತೀರಾ?
ಹೌದು ಹಳೆ ಕಾಲದ ಹಾಡುಗಳೆಂದ್ರೆ ಇಷ್ಟ ಆಗತ್ತೆ.
ಹ್ಮ್.
ಕೇಳ್ತಿತಿ ಮನೆಯಲ್ಲಿ ದೊಡ್ಡೋರೆಲ್ಲ ಕೇಳ್ತಿರ್ತಾರೆ ಅಲ್ವಾ. ಅದನ್ನ ಕೇಳಿ ಕೇಳಿ ಅಭ್ಯಾಸ ಆಗಿದೆ ಹಾ.
ನಿಮ್ ಮನಲೆಲ್ಲಾ ಹಾಕ್ತಿರ್ತಾರ ಬೆಳಗ್ಗೆಗೆ?
ಹಾ! ಹೌದು ಇಳೆಯ ರಾಜದು ಸಾಂಗ್. ಸಲ ಹಾಕ್ತಿರ್ತಾರೆ. ಹಾ ಹಾಗೆ ಕೇಳ್ತಾ ಕೇಳ್ತಾ ರೂಢಿ ಆಗಿದೆ ಹಳೆ ಕಾಲದ್ ಸಾಂಗ್ಸು. ಚೆನ್ನಾಗಿರುತ್ತೆ ಒಂತರ. ನೀವು ಯಾವ ತರದ್ದು ಸಾಂಗ್ಸ್ ಎಲ್ಲ ಕೇಳ್ತೀರ ಹಾಡುಗಳೆಲ್ಲ.
ನೋಡು ಹೊಸ ಹೊಸ ಇವಾಗ್ ಯಾವ್ಯಾವ್ ಬರುತ್ತೋ ಅದನ್ನ ಕೇಳ್ಕೊತ ಕೂತಿರ್ತೀವಿ.
ಹ್ಮ್ ಹೌದಾ?
ಹ್ಮ
ಮತ್ತೆ ನಿಮ್ ಪರಿಕ್ಷೆ ಹೇಗಾಯ್ತು ಇವತ್ತಿಂದು.
ಹೂ ಕೇಳಿಸಲಿಲ್ಲ.
ಪರೀಕ್ಷೆ ಹೇಗಾಯ್ತು ನಿಮ್ದು ಇವತ್ತು.
ಚೆನ್ನಾಗೇ ಆಯ್ತು.
ಹೂ ಹಾಗೆ.
ಹೂ ಅಷ್ಟೊಂದಿನಲ್ಲ ಆದ್ರೆ ಚೆನ್ನಾಗೇ ಆಯ್ತು.
ಹೌದ ಪರೀಕ್ಷೆ ಬರದ ಬಂದು ತುಂಬಾ ಸುಸ್ತ ಆಗಿದ್ದ ತನಕ ಅಂತು ಅಲ್ಲ
ಹ ಎಲ್ಲ ಬಿಡ
ಅಂದ್ರೆ ಬೆಳಗಿನ ಜಾವ ಎದ್ದೇಳಬೇಕು ಬೇಕು
ಅದನ್ ಸ್ವಲ್ಪ ತೊಂದ್ರ ಆಗತ್ತೆ
ಆಮೇಲೆ ಬರಿ ಬೇಕ ಹ
ಹೂ ಮತ್ತೆ ಇನ್ನ ಎರಡ್ ದಿನ ಬಿಟ್ರೆ ಮತ್ತೆ ಒಂದಿದೆ ಗೊತ್ತಾ
ಹೌದಾ ಮತ್ತೆ ಮತ್ತೆ ಹೇಗೆ ಗೊತ್ತಿರ ದಿನದಲ್ಲಿ
ಆದ್ರೂ ಗೊತ್ತಿಲ್ಲ ಹೆಂಗ್ ಏನ್ ಓದ್ಬೇಕು ಹೆಂಗ್ ಓದ್ಬೇಕು ನೋಡಿದ್ರೆ ಪ್ರಶ್ನೆ ಪತ್ರಿಕೆನ ಅವ್ರು ತುಂಬಾ ಕಷ್ಟ ತಗತಿದ್ದಾರೆ ಇವಾಗ
ಹಾ ಹೌದಾ
ಹು
ಮತ್ತೆ ಹೇಗ ಆಗುತ್ತೆ ಎರಡೇ ದಿನದಲ್ಲಿ ಅಷ್ಟೊಂದು ಇಲ್ಲ ಓದದ್ದಕ್ಕೆ
ಮಾಡಡ್ಬೇಕು ಮತ್ತೆ ನಾವು ಏನ್ ಮಾಡಕ್ ಆಗುತ್ತೆ ಅವ್ರ ಕೊಡಕ್ ಕೊಡ್ತಾರೆ ಅಲ್ವಾ
ಹಾ ಹೌದು
ಅವರಿಗ ಅಂತ್ರು ಅರ್ಥನೇ ಆಗಲ್ಲ ನಮ್ದು ಕಷ್ಟ ಎಲ್ಲಾ
ಹೂ ಇದೇ ಮೊದಲನೇ ಪೇಪರಾ ಬರೀತ್ತಿರೋದು
ಇದು ಇಲ್ಲ ಇಲ್ಲಾ ಇದು ಅಂದ್ರೆ ಇದಕ್ಕಿಂತ ಮುಂಚೆ ಒಂದ ಆಗಿದೆ ಇದು ಎರಡನೇದು ಇವಾಗ ಬರಿದಿರೋದು ಮತ್ತೆ ಇನ್ನ ಎರಡ್ ದಿನ ಬಿಟ್ರೆ ಮೂರನೇದು ಅಂದಿದೆ ಅದಾದ್ಮೇಲೆ ಮತ್ತೆ ಐದ್ ದಿನ ಆದ್ಮೇಲೆ ಇನ್ನೊಂದಿದೆ ನಾ ನಾಲ್ಕು ಅದಾದ್ಮೇಲೆ ಲ್ಯಾಬ್ ಇದೆ ಅಷ್ಟೇ ಮುಗಿತು
ಒಟ್ಟು ಐದಾ ಆರ ಐದು ಎಷ್ಟ
ಎಳ್ತಿದ್ದ ಅವರ್ ಹಾ ಎಲ್ಲಾ ಸೇರಿದ್ರೆ
ಹೌದಾ
ಹ್ಮ್ ಸ್ನೇಹಿತರು. ಇವತ್ ಸಿಕ್ಕೋರೆಲ್ಲ. ನಿಮ್ ಸ್ನೇಹಿತರು ಎಷ್ಟ್ ಜನ ಇದ್ರು?
ನಮ್ ಸ್ನೇಹಿತರು ಮೂರ್ ಜನ ಇದ್ರು.
ಹ ಹೌದಾ.
ಅವರೇ ತುಂಬಾ ದಿನದಂತೆ. ಸಿಕ್ಕಿದ್ರಲ್ಲ. ತುಂಬಾ ಖುಷಿ ಪಟ್ರು ಚೆನ್ನಾಗಿತ್ತು ಇವತ್ತಿಂದ. ದಿನ
ಏನೇನ್ ತಿಂತಿ ಮತ್ತೆ ಹೊರ್ಗಡೆ ಹೋಗ. ಭಗವನ್
ಹ ಅಂದ್ರೆ ಈ ಕಡೆ ಮಾಲ್ ಇರುತ್ತೆ ಅಲ್ವಾ? ಅದೆಲ್ಲಾ ಸುತ್ತ ಆಗುತ್ತ. ವಿ ಸ್ವಲ್ಪ ಬಟ್ಟೆ ಎಲ್ಲಾ ತಗೊಂಡ್ವಿ. ಅದಾದ ಬೆಲೆ. ಆ ಒಂದ್ ಸ್ವಲ್ಪ ಹಾಗೆ ಓಡಾಡ್ಕೊಂಡು ತಿಂಡಿ ಎಲ್ಲಾ ಮಾಡ್ಕೊಂಡು.
ಹ್ಮ್
ಆಮೇಲೆ ಐಸ್ ಕ್ರೀಮ್ ಸ್ವಲ್ಪ ತಿನ್ಕೊಂಡು. ಕತೆ ಎಲ್ಲಾ ಹೇಳ ಹಕೊಂಡು ಅದೇ ತುಂಬಾ ದಿನ ಆಯ್ತಲ್ವಾ ಸೇರಿ ಒಟ್ಟಿಗೆ. ಅದಕ್ಕಾಗಿ ಹೀಗೆ ಮಾತಾಡ್ ಹಕೊಂಡು ಒಬ್ಬ್ರ ಬಗ್ಗೆ ಒಬ್ರು ನೀಟಾಗಿ ತಿಳ್ಕೊಂಡು. ಹಾಗೆ ಬಂದ್ವಿ. ಅವ್ರಿಂದ ಬಿಟ್ಟು ಬರಬೇಕಾದರೆ ಸ್ವಲ್ಪ ಗೊಂದಲ ಆಯ್ತು. ಇಲ್ಲೇ ಇರ್ಬೋದಿತ್ತಲ್ವಾ ಜೊತೆ. ಮತ್ತೆಯಲ್ಲಿ ಏನಕ್ಕ ಹೊಗೋದು ಅಂತ್.
ಹ್ಮ್ ಹ್ಮ್
ಆದ್ರೂ ಹೋಗ್ಲೇಬೇಕಿತ್ತಲ್ವಾ ಅವ್ರ್ದು ಮನೆ ಇರುತ್ತೆ. ಹೋಗ್ಬೇಕಲ್ವಾ ಅಂತ ಅವರು ಹೋದ್ರು ನಾನು ಹೀಗೆ ಬಂದೆ.
ಇತ್ ಪ್ರೀತ್ ಅಲ್ವಾ ನೀವು? ಅಲ್ಲೇ.
ಹ
ಹ್ಮ ಹಲೋ ಕೆಳಸ್ತಿಲ್ಲ
ಹಲೋ
ಹಾ ಕೇಳಿಸ್ತಿಲ್ವಾ
ಆ ಕೇಳಿಸತಿಲ್ಲ ಸ್ವಲ್ಪ ಸ್ಟಕ್ ಸ್ಟಕ್ ಆಗ್ತಿದೆ
ಹತಾ ಆಯ್ತು ಅಂದ್ರೆ ಶಬ್ದ ಆಯ್ತು ಅದಕ್ಕೆ ಗೊತ್ತ ಕೇಳಿಸಿಲ್ಲ
ಹೌದು ಈಗ ಮಳೆಗಾಲ ಶುರ್ವಗತಿದೆ ರಾತ್ರಿ ಹೊತ್ತು ಮಲ್ಲಿಗ್ಬೇಕಾದ್ರೆ ಆ ಆಗೋದೆ ಇಲ್ಲ ಕರೆಂಟ್ ಬೇ ಇಲ್ಲೆಲ್ಲಾ ತೆಗಿತಿರ್ತದೆ
ಹದಾ ಅಲ್ಲೆಲ್ಲ ತಗಿತಾರ.
ಹ ಹೌದು ಈ ಕಡೆ ಎಲ್ಲ ತುಂಬಾ ಕರೆಂಟ್ ತಗಿತಾರೆ ಅದಾದ್ಮೇಲೆ ಹುಳಾಗಗಳು ನುಣಗಳು.
ನ ಮಳೆ ಬಂದೆ ಮತ್ತ ಹೆ ಅಲ್ವಾ. ಬರೋದು
ಏನಾದ್ರೂ ಚಿತ್ಗೆ ಇದ್ದೆ ಹೇಳಿ ಅದೆಲ್ಲ ಬರ್ದರನದಕ್ಕೆ ಎಲ್ಲ
ಹ್ಮ್
ಸೊಳ್ಳೆ
ಇ ತುಂಬಾ ಚಂದ ಬಿಡಿಯ ನೆನ್ಸಡಂತ್ರು
ಹ
ಹ ಎಲ್ಲ ಮಾಡದಕ್ಕೆ ಬಿಡಲ್ಲ
ಹ್ಮ್ ಹೊರಗಡೆ ಎಂತ ಹೋಗೋಕ ಆಗೋುದಿಲ್ಲ ರಾತ್ರಿ ವೇಳೆ ಹೊರಗಡೆ ಎಂತ ಹೋಗೋಕ ಕ್ಕಾಗಲ್ಲ ರಾತ್ರಿಗೆ
ಹಾ ಅದ ನಿಜನಡ ಮತ್ತೆ ಮಳೆ ಬಂದ್ಬಿಡತ್ತೆ ಯರ್ಗಡೆ ಹೋಗ್ಬಿಟ್ರೆ
ಹೌದು
ಹೇಳಿ ಏನಾದ್ರು ನೀವೇ
ಹ್ಮ ಐಸ್ ಕ್ರೀಮ್ ತಿಂತೀರಾ ನೀವು
ಹತ ಮತ ಸ
ಅರಲ್ಲಿ ಯಾವ್ದಾದೆ ಇಷ್ಟ ಆಗುತ್ತೆಲ್ಲ ಅಂದ್ರೆ ಚಾಕ್ಲೇಟ್ ವೆನೆಲ್ಲಾ
ಹಾ ಹಾ ಹೌದು ಚೆನ್ನಾಗಿರುತ್ತೆ ಈಗ
ಮತ್ತಂಬನೆ ಚೆನ್ನಾಗಿರುತ್ತ
ಹ್ಮ್ ಆಮೇಲೆ ನಿಮ್ಗೆ ಎಲ್ಲಾದ್ರೂ ಹೊರಗಡೆ ಹ
ನಿಮ್ಮ್ ಯಾವು ಇಷ್ಟ
ಹ ನನ್ಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ
ಚಲ ಒಂಚೂರು ಇಷ್ಟ ಇಲ್ಲ
ಮತ್ತೆ ನೀವೇನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಏನಾದ್ರೂ ಬೇಕಾದರೆ ವಸ್ತುನ ತಗೋಬೇಕು ಅಂತ ಅನ್ಸುತ್ತಾ
ಹಾ ಯಾವ್ತರಾನ
ಅಂದ್ರೆ ಎಲ್ಲಾದ್ರೂ ಕುಟುಂಬದ ಜೊತೆ ಹೊರಗಡೆ ಹೋಗಿರ್ತೀರಲ್ವಾ ಅಲ್ಲಿ ಏನಾದ್ರು ಬಟ್ಟೆ ಬ್ಯಾಗು ಗೊಂಬೆ ಏನಾದ್ರು ನೋಡಿದ್ರೆ ತಗೋಬೇಕು ಅಂತ ಅನ್ಸುತ್ತ
ಹಾ ಅಷ್ಟೊಂದ್ ಏನ್ ಅನ್ಸಿಲ್ಲ ಸುಮ್ನೆ ಏನಾದ್ರು ಚೆನ್ನಾಗಿದ್ರೆ ತಗೋತೀನಿ ಅಷ್ಟೆ
ಹಾ ಮತ್ತೆ ನಿಮ್ಗೆ ಏನಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ
ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು
ಅ ಹೌದಾ.
ಧನ್ಯವಾದಗಳು ಧನ್ಯವಾದ ಮತ್ತೆ ಕರೆ ಮಾಡ್ತೀನಿ
ನಿಮಗೂ
ಹು